ಹಲೋ, ನಮಸ್ಕಾರ ಕೇಳಿಸ್ತಿದಯಾ..
ಹಾ, ಕೇಳ್ಸಿತಿದೆ ನಿಮ್ ಗಕೇಳ್ಸಿತಿದೀಯಾ... -
ಅಲ್ಲಿ
ಹಾ, ಮಾತಾಡ್
ಮುಂದೇ,
ಹೇಳಿ
ಊಟ ಆಯ್ತಾ ಅಂದೆ ಹಾ ಆಯ್ತು ಏನ್ ತಿಂದ್ರಿ
ಆಯ್ತು ನಿವು ನಾವು ಅದೇನು ಅನ್ನ ತಂದ
ಹೌದಾ
ಅನ್ನ ಸಾಂಬಾರ್ ತಿಂಡಿ ಹ್ಮ್
ಮರ್ಜತ್ತೆ
ಸ್ವಲ್ಪ ಪಲ್ಯ ತರಕಾರಿ ಪಲ್ಯ
ಹೌದಾ ಯಾವ್ ತರಕಾರಿ ನಿಮ್ಗೆ ಯಾವ್ ತರಕಾರಿ ಅಂದ್ರೆ ತುಂಬಾ ಇಷ್ಟ
ನನ್ಗೆ ಅ ಅದೇನು ಕುಂಬಳಕಾಯಿ ಅಂದ್ರೆ ಇಷ್ಟ
ಹಾ
ನಿಂಗ
ಹಾ ಹ ನಮ್ಗೆ ಅಲ್ಲ ಎಂದ್ರನ ಇಷ್ಟ
ಹಾಗಗಲ್ತಾಯತಾ ಮೆ ಕುಂಬಳಕಾಯ ಕಮಿಳಕಾಯಂತ ಇಷ್ಟ
ಕುಂಬಳಕಾಯಿ ಅಂದ್ರೆ ಪಲ್ಯ ಮಾಡ್ತೀರಾ ಸಾಂಬಾರ್ ಮಾಡ್ತೀರಾ ನೀವು
ಹೌದು ಎಲ್ಲ ಮಾಡ್ತೀವಿ ಪಾಯಸನ ಮಾಡ್ತಾರೆ
ಹೌದಾ ನಿಮ ನಿಮ ಪಾರ್ ಮಾಡಕ್ ಬರುತ್ತಾ ಅಂದ್ರೆ ಮನೇಲಿ ಮಾಡ್ತಾರ ಹಂಗ ಹಾಗಗೆ ನೋಡಿದೀರ ಯಾವತ್ತಾದ್ೂ ಮಾಡಿ ಹೇಳ್ತೀರಾ
ಅದು ಅದು ಅಂದ್ರೆ ಅದು ತುಂಬಾ ಹಣ್ಣಾಗಿರ್ಬೇಕು
ಹ್ಮ್
ಚೆನ್ನಾಗಿದ್ರ ಜೊತೆಗೆದಕ್ಕೆ ಸ್ವಲ್ಪ ಅದನ್ನ ಚೆನ್ನಾಗಿ ಸಣ್ಣೆಲಾಗಿ ಕಟ್ ಮಾಡಿಕೊಂಡು
ಹ್ಮ
ಅದಕ್ಕೆ ನಾವು ಸ್ವಲ್ಪ ಬೆಲ್ಲ ಕಡಲೆ ಕಾಯ ಕಡಲೆ ಕಡಲೆ ಬೀಜ ಕೂಡೆ ಎಲ್ಲ ಸುರಿಸ್ಬೇಕು ಏಲಕ್ಕಿ ಎಲ್ಲ ಆಗ್ಬೇಕು ಅವಾಗ ಚೆನ್ನಾಗಿರುತ್ತೆ ಹ್ಮ್ ಹಗೆ ಮಾಡ್ಬೇಕು ಹೌದು
ಹ್ಮ್ ಹ್ಮ್ ಆಯ್ತು ಮತ್ತೆ ಇಡಬೇಕು ಮಳೆ ಮಳೆ ನೆನ್ನೆ ಎಲ್ಲ ಆಯ್ತಾ ನಿಮ್ಗೆ
ನನ್ನೆ ಬರುತಾಾಯ್ತತ್ತು ಆದ್ರೆ ಬರ್ಲಿಲ್ಲ
ಹಾ
ಬರ್ಲಿಲ್ಲ ಮಳೆ
ಅ್ರೆ ಮಳೆ ಬಂದ್ರೆ ನಿಮ್ಗೆ ಏನ್ ತೊಂದ್ರೆ ಆಗೋದಿಲ್ವಾ
ಇವಾಗ ಮಳೆ ಬೇಕು ನಮಗೆ ಮಳೆ ಬರ್ ಬರ್ಲೇ ಬೇಕ ಇವಾಗಲ್ವಾ ಇವಾಗಲ್ಲ ಬೆಳ ಬೆಳಿಬೇಕಂದ್ರೆ ಹೌದು
ೀರಾ ನೀವು
ನಾವು ರಾಗಿ ಜೋಳ ಕಡಲೆಕಾಯಿ ಹಾ ಅಲಸಂದಿ ಅಬ್ರೇಕಾಯಿ ತೊಬರಿಕಾಯಿ ಎಲ್ಲ ಬೆಳತೀವಿ
ಹ್ಮ್ ಹೌದಾ ಅಂದ್ರೆ ಮಾರೋದು ಕಷ್ಟ ನಿಮ ಅಂದ್ರೆ ಮನೆ ಮಟ್ಟ ಕಷ್ಟೇ ಮಾಡ್ಕೊತೀರಾ
ನಾವು ನಮ್ಮ ಸ್ವಂತ ಸ್ವಂತಕ್ಕಷ್ಟೇ ಮಾರಾ ಮಾರಾಟ ಮಾಡಕ್ಕಲ್ಲ
ಹೌದಾ ಮತ್ತೆ ಮತ್ತೆ ನೀವೆ ಎಲ್ಲಾದ್ೂ ಹೋಗಿದ್ರಾ ಇತ್ತೀಚಿಗೆ ಎಲ್ಲಾದ್ರೂ ಅಲ್ಲ ಇತ್ತೀಚಿಗೆ ಎಲ್ಲ ೂ ಭೇಟಿ ನೀಡಿದ್ರಾ ಅಂದೆ
ಎಲ್ಲೂ ಹೋಗಿಲ್ಲ ಸದ್ಯಕ್ಕೆ ಇವಾಗ ಮಳೆಗಾಲ ಬರ್ತಾ ಉಂಟು ಆಹ್ ಪರೀಕ್ಷೆಗಳ ಹತ್ರ ಬರ್ತಾ ಇದಾವ ಎಲ್ಲೂ ಹಾಗಾಗಿ ಸ್ವಲ್ಪ ಓದಿನ ಕಡೆ ಗಮನ ಕೊಡೋಣ ಅಂತ್ತ ಇದೇನಿಲ್ಲ
ಹೌದಾ ಅಂದ್ರೆ ರ ಟೈಮ್ ಅಲ್ ಅಷ್ಟೆ ಅಂದ್ರೆ ರ ಸಮಯದಷ್ಟೆ ಮೆ ಹೋಗ್ತೀರ ಅನ್ಸುತ್ತಲಾ
ಹೌದು ಬಷ್ಟೆ ಅಷ್ಟೇ
ಹ್ಮ್ ಇಲ್ಲ ಸದ್ಯಕ್ಕೆ ಕೆಲವ ಹೋಗ್ಲ್ಲ ನೋಬೇಕಾ
ಹಾ ಸರಿ ಸರಿ ಎಲ್ಲಾದ್ರೂ ಹೋಗಿ ಬಣ್ಣಿ ಚೆನ್ನಾಗಿರುತ್ತೆ
ಮತ್ತೆ ಹೌದು ಚ ಅನ್ಸುತ್ತೆ ಹ್ಮ ಹ್ಮ್ ಹ್ಮ್
ಮೆ ಎಂತ ಸಮಾಚಾರ ಹೇಳ್ಬೇಕಿ ನೋಡಿ ನೀವ ಇ ನಂತ
ಹ್ಮ್ ನಮ್ದು ಅಂದ್ರೆ ಏನ್ ಅಂದ್ರೆ ವಿಶೇಷವಾಗಿ ಏನಲ್ಲ ಹಲೋ ಕೇೇಳತಿದಯಾ
ಹಾ ಹಾ ಕೇಳಿಸಿದೆ ಮಾತಾಡಿ ಹರಾಮಂಗ ಮಾತಾಡಿ
ಹೌದು ಹೇಳಿ ಅದೆ ಮತ್ ಮತ್ತ ಎಲ್ಲಿ ಎಲ್ಲಾದ್ರೂ ಅಂದೆ ಎರು ಹೋಗ ತಕೊತೀರಾ ಎಲ್ಲ ಹೋಗ್ ಬಂದ್ರ ಇಲ್ಲ ಹೋಗ್ರ ಕಡೆ ಹೆಂಗ್ ಅನಿಸ್ತು ಏನು ಅದೆಲ್ಲ ಸ್ವಲ್ಪ ಹೇಳ್ತೀರಾ
ನಂಗೆ ನಮ್ಗೆ ಹೆ ದೇವಸ್ಥಾನಗಳಂದ್ರೆ ತುಂಬಾ ಇಷ್ಟ ಆ ಕಡೆ ಹೋದ್ರೆ ಏನು ಅಂತರ ಮನಸ್ಸಿಗೆ ನೆಮ್ಮದಿಯಾಗುತ್ತೆ ಹಾ ಅದ್ ಬಿಟ್ಟ ಯಾದಿಲ್ಲ
ಹೌದಾ ಅಂದ್ರೆ ದೇ ದೇವಸ್ಥಾನ ಅಂತಂದ್ರೆ ನಮ್ ರಾಜ್ಯ ರಾಜ್ಯದಲ್ಲಿ ಅಷ್ಟೇ ಹೋಗ್ತೀರಾ ಅಂದ್ರೆ ಬೇರೆ ರಾಜ್ಯಕ್ಕೂ ಹೋಗಿದ್ದೀರಾ ಅಲ್ಲಿ ಬೇರೆ ರಾಜ್ಯಕ್ಕೂ ನಮ ರಾಜ್ಯಕ್ಕೂ ಏನ್ ವ್ಯತ್ಯಾಸ ಇದೆ ಅಂತ ಏನಾದ್ರು
ಇಲ್ಲಿವರೆಗೂ ನಮ್ಮ ರಾಜ್ಯದಷ್ಟ ಇಲ್ಲಿವರೆಗೂ ಈ ನಮ್ಮ ರಾಜ್ಯದಲ್ಲಷ್ಟೇ ಹೋಗಿದಿರ್ವಿ ಇನ್ನು ಅಂತರ ರಾಜ್ಯ ಅವರ ಹೊರ ರಾಜ್ಯದಲ್ಲಿ ಬಿಟ್ಟು ಎಲ್ಲೂ ಹೋಗಿಲ್ಲ ನಾವ್ ಇಲ್ಲಿವರೆಗೂ ಹೋಗ್ಬೇಕು ನೋಡವಾ ಮೇ ಎಂತ ಕರ್ಮಚಾರ
ಮತ್ತೇನಂದ್ರೆ ಅಂದ್ರ ಆದ್ರೆ ಇವಾಗ ಇತ್ತೀಚಿಗೆ ಯಾವ್ದೋ ಹಬ್ಬ ಹಬ್ಗ್ಲು ಎಲ್ಲಾ ಮುಗೀಿತಾ ಬಂತು ಅಂದ್ರೆ ಕೊನದಾಗಾಗಿತ್ತು ಅಂದ್ರೆ ಶ್ರೀರಾಮ್ ನವಮಿ ಅದಕ್ಕೂ ಮುಂಚೆ ಯುಗಾದಿ ಹಬ್ಬಲ್ ಹ್ಮ್
ಹೌದೌದು
ಯುಗಾದಿ ಹಬ್ಬಕ್ಕೆ ಏನು ಅಂದ್ರ ನಮ್ಮ ಹೌದು ನಮ್ಮ್ ಸಂಪ್ರದಾಯದ ಪ್ರಕಾರ ಯುಗಾದಿ ಹಬ್ಬನೇ ತುಂಬಾ ಅಂದ್ರೆ ಹೊಸ ವರ್ಷದಾಗಿ ಎಲ್ಲಾ ಸಂಭಮವಾಗಿ ಆಚರಿಸಸ್ವಲ್ಲಾ ಹಾ ಹೌದು ವರ್ಷ ಆರಂಭ ಆಚರಿಸ್ತಿವಲ್ಲ ಅದಕ್ಕ ಏನ್ ವಿಶೇಷವಾಗಿ ಏನಾದ್ರು ಏನ್ ಯಾವ ತರ ನೀವ್ ಆಚರಿಸ್ತೀರಾ ಅದಕ್ಕ ಏನ್ ವಿಶೇಷವಾಗಿ ಎಲ್ಲಾ ಅಡಗೆ ಆ ಆಗ್ಲಿ ಇಲ್ಲ ಏನ್ ಪೂಜೆಗಳಾಗ್ಲಿ ಯಾವ ತರ ಮಾಡ್ತೀರಾ ಅ ದಿನ ಅಂತೆ ಸ್ವಲ್ಪ
ಹೌದ ಯುಗಾದಿ ಅನ್ನೋದು ನಾ ಹೇಳ್ತಾರೆ ಹೊಸ ವರ್ಷ ಆವಾಗಿ ತಾನೆ ವಸಂತ ಕಾಲ ಅದು ಎಲ್ಲಾ ನಾವ ಒಂದ ಅದ ಅದನ್ನ ಒಥರ ಚೆನ್ನಾಗ್ ಮಾಡ್ತೀವಿ ಹೇಗಂದ್ರೆ ಬೆಳಿಗ್ಗೆ ಎದ್ದು ಮೊದಲನೇದಾಗಿ ಸ್ನಾನ ಎಲ್ಲಾ ಮಾಡಿ ಮನೆಗೆ ಹಚ್ಚ ಹಸಿರಿನ ಮಾವಿನ ಎಳೆಗಳು ಮತ್ತೆ ಬೇವಿನ ಕಪ್ಪಿಂದ ತೋರಣ ಕತೀವಿ ತದನಂತರ ಹ ನಾವು ಅದುೂ ಮೈಗೆಲ್ಲ ಹರ್ಲೆನೆ ಹಚ್ಕೊಂಡರ್ತವೆ ಹರಳಿನ ಗಂಡಸರು ಮಾತ್ರ ಹರಳಿನ ಹೆಚ್ಚು ಕೊಂಡು ಸ್ವಲ್ಪ ಸಮಯದಿಂದ ಸ್ನಾನ ಮಾಡಿ ಹೌದು
ತದು
ಎಣ್ಣೆ ಹಚ್ಕಡೋದ ಅಂದ್ರೆ ನಾವು ಅದ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡುದ ಅಂದ್ರೆ ನಮ್ಮ ಹಿಂದಿನ ಎಲ್ಲಾ ದರಿದ್ರ ಪಾಪಗಳಲ್ಲ ಅದರಲ್ಲಿ ಅದು ಪುರಾಣಗಳು ಹೇಳ ಹೇಳೋದು ಅದಕ್ಕ ಒಂದು ವಿಜ್ಞಾನದ್ರಲ್ಲಿ ಒಂದು ೇ ರೀತಿಯ ಕತ್ತ ಆದರೆ ಪರಾಣ ಪ ಪ್ರಕಾರ ನಾವು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡದ ಇದ್ರೆ ನಮ್ಮಲ್ಲಿರೋ ದರಿದ್ರ ಎಲ್ಲಾ ಹಂಗೆ ಎಣ್ಣೆಯಲ್ಲಿ ಕಳ್ತು ಹೋಗಲಿಿ ಅಂತ ಹೇಳ್ತಾರೆ
ಹಾ ಹಾ
ಹ ಹಾಗೆ ನಾವ ಅದ ಹಂಚ್ಕೊಂಡು ಮತ್ತೆ ಬೇವು ಬೆಲ್ಲ ಬೆಲ್ಲ ತಿಂತೀವಿ ಅದಾದ್ ನಂತರ ಹಾ ಅವತ್ತು ವಿಶೇಷ ಹಬ್ಬ ಅಂದ್ರೆ ಸಿಗಿ ಹೋಳಿ ಹಾ
ಅಂದ್ರೆ ಇವಾಗ ಬೇವು ಬೆಲ್ಲದ ಜೊತೆ ಬೇರೆ ಇವ ಗ ಒಂದು ಒಂದ್ ಐದ್ ತರ ರುಚಿನ ಇದ್ ಮಾಡ್ತಾರಲ್ಲ ಹ್ಮ ಹಾ ಅದ ಅವತ್ ಆ ದಿನ ತಿನ್ಬೇಕು ಅಂತ ಹೇಳ್ತ ತರಲ್ಲ ಅಂದ್ರೆ ಹುಳಿ ಆ ಕಹಿ ಸಿಹಿ ಆ ಇನ್ನು ಒಬ ಹ್ಮ್ ಆತರ ಬಿಂ ಬೇರೆ ರುಚಿಗಳನ್ನ ಬರ್ತ್ತದೇನು ನಾವು ತಿನ್ಲೇಬೇಕು ಅಂತ ಹೇಳಿದ್ರಲ್ಲ ನೀವು ಬರೀ ಬೇವು ಬೆಲ್ಲ ಅಷ್ಟೇನಾ ಇಲ್ಲ ಅದ್ರ ಜೊತೆ ಮಾವಿನಕಾಯಿ ಹುಳಿ ಎಲ್ಲಾ ಎಲ್ಲಾ ಮಿಕ್ಸ್ ಮಾಡಿ ಎಲ್ಲಾ ಸೇರ್ಸಿ ಒಂದ ಏನೋ ಪಾಣ್ಕ ತರ ಮಾಡ್ತಿರಲ್ಲ ಮಾಡ್ತಾರಲ್ಲ ಆತರ ಏನಾದ್ರು ಮಾಡ್ತೀರ ಯಾ
ನಾವ ಪಾನಕ ತರ ಏನ್ ಮಾಡಲ್ಲಾ ನಾವ ಪಾನಕ ಅಂತ ಬಂದ್ರೆ ನಾವು ಶ್ರೀರಾಮನ್ ಅವ್ ಹಬ್ಬಕ್ ಮಾಡ್ತೀವಿ. ಇ ಹಾ.
ಹ್ಮ್
ಕೆಳುಸ್ತಯಿದಿಯ ಕೇಳುಸ್ತಯಿದಿಯ ಅದೇ ಪಾನಕ ಅಂತ ಶ್ರೀ ರಾಮ ಮಾಡ್ತೀವಿ ಯುಗಾದಿ ಹಬ್ಬದ ದಿನ ಹಾ ನಾವು ಇಷ್ಟೇ ಮಾಡೋದು ನೋಡಿ ಹಾ
ಹು ಹ ಆಯ್ತ.
ಹ್ಮ ಮತ್ತೆ ಏನಂತ ಸಮಾಚಾರ ನೀವು ಏನನ್ ವಿಶೇಷ ಏನು ವಿಶೇಷದ ಊಟ ಮಾಡಿದಿ ಮಧ್ಯಾಹ್ನ ಬಗ್ಗೆ
ಮಧ್ಯಾಹ್ನ ನಾ ಅನ್ನ ಸಾಂಬರ. ಮಾಡ್ತ್ರಿ ಬೆಳಿಗ್ಗೆ ಟೊಮೆಟೊ ಬತ್ತ ತಿನ್ರಿ ಇಲ್ಲ ಬೆಳಿಗ್ಗೆ ದೋಸೆ ತಿಂದಿದ್ವಿ ಹ ಇವಾಗ ಟೊಮೇಟೊಬಾತ ತಿಂದಿತ್ತು ರಾತ್ರಿಗ ಅಣ್ಣ ಸಾಂಬಾರ್ ತಿಂತೀನೀ ಸಮ ಚಪಾತಿ ಇರುತ್ತೆ. ಹ್ಮ ಹಾ ಹೌದು.
ಯಿನ್ ಏನ ವಿಶೇಷ.
ಇನ್ನೆ ವಿಶೇಷ ಅನ್ಕೊಂಡರಿ ಸದ್ಯಗ ಏನಿಲ್ಲ ಹ್ಮ ಅದೇ ಹಾ ಸಂಜೆ ಹೋಗುವಾಗ ಮಳೆ ಬರ್ಲಿಲ್ಲ ಅಂದ್ರೆ ಸಾಕ ಅನಸ್ತತ್ತೆ.
ಹೌದು ಇಲ್ಲಾ ಅಂದ್ರೆ ಬಟ್ಟೆ ಎಲ್ಲ ಒದ್ದೆ ಆಗುತ್ತಲ್ಲಾ.
ಹೌದು ಒದ್ದೆ ಆಗುತ್ತೆ ಬಟ್ಟೆ ಬೆರೆ ಓಗದಾಕಿ ಒಣಗಾಕ ಬಂದಿರ್ತೀವಿ ಅದೆಲ್ಲಾ ಆ ಹೋಗೋಷ್ಟರಲ್ ಫುಲ್ ಎಲ್ಲ ನಿಂತೋಗಿರುತ್ತೆ ಅದೊಂದು
ಹೌದು
ನಮ್ಗ್ ತೊಂದ್ರೆ ರೈತರಗೆ ಮಳೆ ಇರ್ಬೇಕು
ಹೌದು ಹ್ಮ ನ ನಗರ ಪ್ರದೇಶ ಮಳೆ ಬೇಡ ನಮ್ಗೆ ಹಳ್ಳಿ ಕಡೆ ಮಳೆ ಬೇಕು.
ಹೌದೌಹೌದು ಹ್ಮ ಮತ್ತೆ ಸರಿ ಇಲ್ಲ ಮತ್ತೆ
ಹಾ ಸರಿ ಮತ್ತೆ ಯಾವಾಗರ ಸಿಗೋಣ ಸರಿ ಧನ್ಯವಾದಗಳು
ಧನ್ಯವಾದಗಳು